ಹಲೋ ಇವಾಗ ನಮಸ್ತೆ
ಹಾ ನಮಸ್ಕಾರ ದೊಡ್ಡ ಮಂದಿ ಸಾವಕಾರ ಮಂದಿ
ಇಲ್ಲಿಂದ ಕುರುಗಳೇ ನೀವ ಹೇಳ್ಬೇಕು ನಮೇನಲ್ಲ ಇಲ್ಲಿ ನಿಮ್ ಸಹಕಾರ ಮಂದಿ ನಾವ್ ಬಡವರು ಹ
ಇವಾಗ ಸದ್ಯಕ್ ನೀವೇ ಸಾಹುಕಾರರು
ಇಪ್ಪ ಅ ಹಿಂಗೇನೂ ಇಲ್ಲ ಗುರುಗಳೇ ಹ್ಮ್ ಮತ್ತೆ ಮತ್ತ ನಾ ಮತ್ತೇನ್ರೀ ಸಮಾಚಾರ ಏನೇನ್ ಮಾಡ್ತಿದ್ದೀರಾ ಏನೇನಿಲ್ಲ
ಅದೇ ಹೇಳತನಲ್ಲ ಸದ್ಯಕ್ ನೀವ್ಯ ಸಾವಕ ಮಂದಿ
ಹ್ಮ ಮದುವೆ ಹೋಗ ಹೋದ್ರಾಗ ಮದುವೆ
ಯಾರದು
ನಿಂದು
ಎಲ್ಲೇ ಮದ್ವಾದಿಸ
ಯಾಕೆ
ನಾವೇ ಹತ್ತತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಗೋಸ್ಕರ ನಮ್ಮಪ್ಪನ ಮುಂದೆ ಕೈ ಚಾಗ್ತೀವಿ
ಹ್ಮ
ಮತ್ತತ್ ಆಮೇಲೆ ಮುದುವೆ ಮಾಡ್ಕೊಂಡು ನಾವೆಲ್ಲಿ ಸಹಕ ಹೋಗೋಣ
ಇಲ್ಲಿವ ಮದುವೆ ಮಾಡ್ಕೊಂಡ್ರೆ ಆರಾಮಾಗಿರ್ತ ಹತರಿ ಎಲ್ಲ ಮನೆ ನೋಡ್ಕೊಂಡು ಅಪ್ಪ
ಅವರು ಯಾರಾದ್ರರು ಒಂದ್ ಸ್ವಲ್ಪ ತೋರ್ಸಿ ನೋಡೋಣ
ನಾವ್ದೀವಲ್ಲಾ
ಹಂಗ ನಿನ್ ಮದ್ವೆ ಆಗ ಐತೆನ್
ಓ ಮದುವೆ ಆಗ ಐ್ತಲ್ಲ ಇವ ನಮ್ದು
ಎ ಎರಡೂನ
ಎರಡು ಹೆಂಗ ಆಗತ್ತದು ಲವ್ ಟು ಕಾಮ್ ಅರೇಂಜ್ ಮ್ಯಾರೇಂಜ್ ಚಾಲ್ಲ
ಅಖರೆಜ ಮರಟು ಲವ್
ಹ್ಮ್ ಆತರ
ಡ್ರೆ ಆಮೇಲೆವು ಮಾಡಿದ್ವಿ
ಹ್ಮ್ ಹ್ಮ್
ಆಮೇ ಮಾಡ್ಕೊಂಡೀವಿ
ಏನ್ ಮಾಡ್ತೀರ ಏನಪ್ಪ ಯಾರಿ ಗೊತ್ತು ಮತ್ತೊಂದ್ ಮಾತ ಹೇಳಿಲ್ಲ ನೋಡಿ ಮದುವೆ ಮಾಡ್ಕೊಂಡಿರೋದು
ಏ ಹೇಳ್ತಿದ್ ನೀವಾ ಅಲ್ಲಾ ಕಾಡು ಕಳ್ಸಿಲ್ ಇಲ್ಲ ಇವ ಕಾಡು ಕಳ್ಸಿನವ ನಿಮಗೆ
ಯಾವಾಗ ಕಳಿಸಿಪ್ಪ ನೀನನ ಕಾರ್ಡ
ಗುರುಗಳೇ ಹಂಗ ಹೇಳಕ್ ಹೋಗ್ಬೇಡ್ರಿ ನಮ ಫ್ರೆಂಡ್ಸಕ್ ಎಲ್ರಿಗೂ ಕಳ್ಸಿನಿ
ಏ ನನ ಬಂದೆ ಅಲ್ವ ನನಗೆ
ಹೌದಾ
ಹಾ
ಹೂ ಹೂ ಮತ್ತೆ ನೀವ ನಿಮ್ಮ್ ಐಡಿ ಏನೈತಿವಾ ಇನ್ಸ್ಟಾಗ್ರಾಮ್ ಐ ಡಿ
ಇನ್ಸ್ಟಾಗ್ರಾಮ್ ಐಡಿ ತಡಿ ಒಂದು ಸಲ
ಹೂ ಹೂ
ಏನು ಆಯ್ತ ಅ ನೆನಪ ಆಗ್ತಾಲ್ಲ ತರ್ಕಾರಿ ಬೆಳೆ ಬೆಳೆಯ ದೊಡ್ಡ
ಹೇಳಿವ
ಯುುವ
ಯುವ
ಆ ಯುವ ಮೂವತ್ತೆಂಟು ಝೀರೋ ಎಂಬತ್ತು
ತಡಿರಿ ತಡೀರಿ ಯುವ
ಮೂವತ್ತೆಂಟು ಜಝೀರೋ ಎಂಬತ್ತು
ತನ್ಟು ಜೀರೋ
ಎಂಬತ್ತು
ಮಾರ್ಕ ಇದೆಲ್ಲ ಅದೇನಾ
ಹಾ ಅದೇ ಅದು ಹೊಸ್ತಾಗ ತಗ್ದಿರೋ ಅದು
ಏನ್ ನೀವ ಮೂರ್ ಜನ ಪಫಾಲ ವರ್ಸಕ್ಕಲ್ಲ ಈ ಮೂರ ಏಳು ಜನ ಇದ್ದಾರಲ್ಲ
ಎದ್ ಇವಾಗ ತಗ್ದಿರ ರೀಸೆಂಟ್ಲಿ ಒಂದ ಟೂ ತ್ರೀ ವೀಕ್ಸ್ ಆಯ್ತು ಅಷ್ಟೇ
ಮತ್ತ ಇದನ್ ಅದು ಹಳೇದು
ಯ್ ಅದ್ರಾಗ ಅಷ್ಟೊಂದು ಫಾಲಲ್ ಔಟ್ಸ್ ಇಲ್ಲ ಅದ್ರಾಗ ಬರೀ ಐವತ್ತೆರಡು ಆರು ಹತ್ತೆರಡನ ಅಷ್ಟ ಇದ್ದಾರೆ
ಹೋದಾ ಈಗ ಇದನ್ನೆ ನಾನು ಯೂಸ್ ಮಾಡ್ತಿರೋದು
ಹೂ ಇವಾಗ ಇದನ್ನ ಯೂಸ್ ಮಾಡ್ತಾರಲ್ಲ
ಮತ್ತ ಒಂದ್ ಪೋಸ್ಟ್ ಬಿಟ್ಟಿಲ್ಲ ಏನಿಲ್ಲ
ಅದೇ ಹೇಳುದ್ನಲ್ಲ ಹೊಸದಂತ ಹೇಳಿ
ಹೂ ಹೂ ಹೂ ಹೂ ಏನ್್ರೀ ಸಾಂಗ್ ಬರ್ತಿದೆ
ಅದ ಇನ್ನೊಂದು ಫೋನಲ್ಲ ಇದೆ ಅದು ಆತರ ಅದಕ್ಕೆ ಬರ್ತಿದೆ ಹಂಗ
ಹೌದಾ ಅದು ಸಾಂಗ್ ಚೆನ್ನಾಗೈತ್್ ಬಿಟ್ರಿ
ಚೆನ್ನಾಗ ಅಲ್ಲ ಸಾಂಗ ಅದು
ಹೂ ಇವ ಮತ್ತೆ ಯಾರ್ಯಾರ ಪರಿಚಯ ಇದ್ದಾರಾ ನಿಮಗೆ ನಮ್ ಟೆಂತ್ ಕ್ಲಾಸ್ ದವರು ನಮ್ ಟೆಂತ್ ಕ್ಲಾಸ್ ದವ್ರು ಯಾರಾದ್ರು ಪರಿಚಯ ಇದ್ದಾರಾ
ಏನೋ ಯಾರ ಅಷ್ಟೊಂದು ನನ ಇದಿಲ್ಲ ಅರ್ಷದು ಟಚ್ಲಿಲ್ಲ ಅಷ್ಟೊಂದು ಟಚ್ಲ್ಲಿಲ್ಲ ಯಾರು ನನಗೆ
ಹೂ ಹೂ ಗೆದ್ದಿ ಕಾಕಾ
ಏ ಅದ ಅವ್ರ ಏನ್ ಅಷ್ಟೊಂದು ಟಚ್ ಇಲ್ಲಪ್ಪಾ
ಹೌದಾ ನಮ್ ಮಾತಾಡ್ಸ ಮಾತಾಡ್ಸಲ್ಲ ಇವ ಅವ್ರು
ಅದೇ ಹೇಳದ್ನಲ್ಲ ನನಗೆ ಅಷ್ಟೊಂದು್ ಟಚ್ ಅಲ್ಲಿ ಇಲ್ಲ ಅವಾಗಲೇ ನಾನನ್ ಸರಿಯ್ ಮಾತಾಡ್ತಿದ್ದಿಲ್ಲ ಇವಾಗೆಲ್ಲಿ ಮಾತಾಡಕ್ಕ ಆಾಗತ್ತ ಅವ್ರ ಜೊತೆ
ಹೂ
ಮೀನು ಮತ್ತೆ ಹರಿಶ ಕುಬೇರ ಇನ್ನೊಂದು ಲವ ಇವ ನಾಕೆ ಅಷ್ಟೇ ಪರಿಚಯ ಇದಷ್ಟು ಅಂತ ಟಚ್ ಲ್ಲಿ ಇರೋದು ಹಾ ಇವನಿಗೆ ಲವ್ವಾಗಿ ಏನಾದ್ೂ ಕೋಪ ಬಂದ್ರೆ ಮಾತ್ರ ಆಚ್ತ ನನಗ ಫೋನ್
ಹೌದಾ ಅಷ್ಟತ ನ ಇವಾಗ ನೋವು
ಹ
ಇವಾಗ್ಲುೂ ಹಸ್ತಾನ
ಇವಾಗಲ್ಲ ಒಂದ್ ಸ್ವಲ್ಪ ಮದುವೆ ಆಗ್ತೀ ಅಂತಂದು
ಹೂ ಹೂ ಹೂ
ಅಷ್ಟೊಂದ ದಿನ ಆಗ್ತಾ ಇಲ್ಲ
ಈ ಎಷ್ಟ ಜನ ಮಕ್ಳು ಇವ ಅವ್ನಿಗೆ
ಏನೋ ಗೊತ್ತಿಲ್ಲಪ್ಪಾ ನಾನ ಏನ ಕೇಳಕ್ ಹೋಗಿಲ್ಲ
ಅಲ್ಲ ಕೇಳ್ಬೇಕಲ್ಲ ಇವ
ಹೆಂಗ ಕೇಳಕ್ ಆಗತ್ತಪ್ಪ
ಹ್ಮ್
ನನ್ ಅದನ್ನ ಕೇಳಕ್ ಹೋಗಲ್ಲ ಅದ ಕೇಳಕ್ಕೂ ಆಗಲ್ಲ ಅವನ್ ಜೊತೆ ಏನಾರರು ಕೇಳ್ಬಿಟ್ರೆ ಮತ್ತತ್ ಏನಾದ್ರು ಬೈತಾನದ
ಹೌದಾ ಇವ್ ಮಾನ್ಸಿಂಗ್ ಏನ್ ಮಾಡ್ತಿದ್ದಾನೆ ಗೊತ್ತ ಅವನ್ ಬಗ್ಗೆ
ಏನೋ ಗತ್ತಿಲ್ಲಾಚ ನನ್ನಗೆ
ಹೌದಾ
ಅವಾಗ್ಲ ಹೇಳಿದ್ನಲ್ಲ ಅಷ್ಟೊಂದು ಟಚ್ಲ್ಲಿ ಇಲ್ಲ ಯಾರು ನನಗೆ
ಹ್ಮ್ ಹ್ಮ್
ನಂಬರು ಎಲ್ಲ ಅವ್ರದಾ
ಹ್ಮ್ ಹ್ಮ್ ನಮ್ದ ಯಾರು ಇಲ್ಲ ಇವ ನೀವು ಮೂರ್ ಬಿಟ್ರೆ ಯಾರ್ಯಾರು ಇಲ್ಲ ಹ್ಮ
ಹ್ಮ್ ಅದೇ ಒಂದ್ ಸ್ವಲ್ಪ ಲವ ಮಾತ್ರ ಅವಾಗವ ಅಷ್ಟತಾನೆ
ಹ್ಮ್ ಹ್ಮ್
ಒಂದು ತಿಂಗಳಾಗ ಒಂದು ಇಲ್ಲ ಎರಡು ತಿಂಳ ಮೂರ್ ತಿಂಳ ಹಂಗ
ಹ್ಮ್ ಹ್ಮ್ ಹ್ಮ್
ಹಚ್ಚಲ್ಲ
ಹೌದಾ ಮತ್ತೆ ಮತ್ತೇನ್ರಿ ಸಮಾಚಾರ
ಸಮಾಚಾರ ಏನಿದೆ ಬಿಡಿ ಹರ್ಷ ಅವ್ರ ನಡತಿರತ್ತೆ ಹೋತೀರುತ್ತೆ ಬೆಳಿಗ್ಗೆ ಆದ್ರೆ ರಾತ್ರಿ ಕಳೆದೋಗಬಿಡುತ್ತೆ
ಹ್ಮ್
ಮತ್ತೆ
ನೋಡೋಣ ಏನೇನ ಕತ್ತಲ್ಲ ಆಐ್ತಲ್ಲಿ
ಮತ್ತೆ ಎಲ್ಲೋ ಹೋಗಿಲ್ವಾ ಹೊರಗಡೆ ಎಲ್ಲೋ ಡಾಡಕ್ ಹೋಗಲ್ವಾ ಇವತ್ತು
ಹ ಎಲ್ಲಿ ಹೋಗ್ತೀಯ ಸಾಕಾಗಿ ಬಿಡ್ತತಿ ಪ್ರಪಂಚ ಪ್ರಚ ಪ್ರಪಂಚ ಬಹಳ ದೊಡ್ದು ವಿಶಾಲವಾಗಿದೆಲ್ಲ ಅದಲ್ಲ ನೋಡಕ ಸಾಕಗ್ಬಿಡ್ತೈತೆ
ಇದು ಆ ಕಡೆಲ್ಲಾ ಪ್ಲೇಸ್ ಚೆನ್ನಾಗಿದೆಯಲ್ಲ
ನಂಬರ್ ಒನ್ ಪ್ಲೇಸ್
ಅಂದ್ರೆ ನಾ ನು ವಡು ಫೋಟೋಸ್ ಎಲ್ಲ ಹಾಕ್ತಿರ್ತಿಯಲ್ಲ ಹಂಗಾಗಿ ಸ್ವಲ್ಪ ನೋಡ್ತಿರ್ತೀನಿ ಅವಾಗ ಅವಲ್ಲ
ಹ್ಮ್ ಹ್ಮ್
ಕೆಲವೊಂದು ಫೋಟೋಸ್ ಎಲ್ಲ ಚೆನ್ನಾಗಿತ್ತು ಬ
ಹ್ಮ್ ಹ್ಮ್
ಆಯತ ಹೇಬೇಕ ನೋಡಿ ನೀವ
ಸದ್ಯಕ್ಕೆ ನೀವೇ ಹೇಳಬೇಕಪ್ಪ
ಹ್ಮ್ ಎತ್ತುಗಳು ಎಷ್ಟು ದೊಡ್ಡ ಇದಾವ ನೀವು ದೊಡ್ಡ ಇದಾವ ಎತ್ತು
ಯ ಅಷ್ಟೊಂದೇನ ಇಲ್ಲ ಇವಾಗ ಸಣ್ಣ ಸಣ್ಣ ಇದಾವೆ ಮುಂಚೆ ಇದ್ದದು ಏ ಇವಾಗ ಎಲ್ಲ ಒಂದು ಮೂರನ ನಾಕ ಮೂರನ ಚೇಂಜ್ ಮಾಡಿದ್ದೀವಿ ಎತ್ತುಗಳು
ಯಾಕೆ
ಅ ಅದು ಕೆಲವೊಂದ್ ಸಟ್ಟ ಆಗಲ್ಲ
ಹ್ಮ್ ಹ್ಮ್
ಹಂಗಾಗಿ ತಗದ್ಬಿಟ್ಟಿದೆಲ್ಲ ಅಂದ್ರೆ ಒಮ್ಮೆಟ್ಲಿಗ್ ತಗಿಲಿಲ್ಲ ಒಂದ ಒಂದ ಆರ ಆರು ತಿಂಗಳು ಒಂದೊಂದು ವರ್ಷ
ಹ್ಮ್ ಹ್ಮ್ ಹ್ಮ್ ಹ್ಮ್ ನಿಮಗ್ ಹೊಡಿತೈತ ಒಡೆಗ್ ಬರ್ತೈತ ಅದು
ಹಾ ಹೊಡಿತೀನಿ ಎತ್ತ ಹೊಡಿತೀನಿ
ಅದೆಲ್ಲಾ ನಾ ಹೇಳ್ತಿರೋದು
ಹ
ಎತ್ತು ನಿಮಗ್ ಓಡ್ಯಾಕ ಬರ್ತತಿ
ಏ ಇಲ್ಲ ಇಲ್ಲ ಹಂಗೆಲ್ಲ ನೋಡ್ಯ ನಾನ ಯಾವ್ ಎತ್ತು ಹೊಡೆದಿಲ್ಲಪ್ಪ ಇದುವರೆಗೂ
ದೂರಿಗೆ ಕೊಡ್ದಿಲ್ಲ ಅಲ್ಲ ನನಗ್ ಏನ ಗೊತ್ತಿಲ್ಲ ನಮ್ಮ್ ಮನೆ ಎತ್ ಬಿಟ್ರೆ ಬೇರೆ ಎತ್ ಹಡ್ಕೊಂಡ್ರ ಬಂದ ಬರ ಮುಡೋಕ್ಕೆ ಬರ್ತ ರವಾ ಅದು ನಮ್ರೆ ಬಹಳ ದೊಡ್ಡದು ಎ ನ
ಏ ಅಂದ್ರೆ ಅದು ಎದರ್ಬಾರ್ದ ಅಷ್ಟೇಣ ಅದು ಅವು ಎದರುತ್ತೆ ನಾವು ನಾವವು
ಅಯ ಹಂಗಗೆ ಹೇಳಕ್ ಹೋಗ್ಬೇಡ ಇವ ನೋಡಿದ್ರೆ ಸಯ ಸಯ ಸಯ್ ಅಂತಾರ
ಹ ಹಂಗೆ ಹಂಗ್ದಾಗ ನೀ ಹನ್ಸ ಹಡ್ಕ್ ನೀನ್ ಹಂಗೆ ಹ ನೀನು ಆಮೇಲೆ ಯಾವ ಗುಮಕ ಬರ್ತಾವ ಮತ್ತ ಆಮೇಲೆ
ಪ್ಪ ನನಗ್ ಒಂದ್ಸಲ ನಮ್ಮ ಅಣ್ಣನಿಗೆ ಗುಮ್ ಬಿಟ್ಟಿತ್ತು ಅಂದ್ರೆ ಆಕಳು
ಹಾ
ಹ್ಮ ಹ್ಮ್ ಅಂದ್ರೆ ನಮ್ ದೊಡ್ಡ ನಮ್ ಚಿಕ್ಕಪುರದೈ ಲ್ಲ ಅವೆಲ್ಲ ಗ್ರ ಮನೆ ಹೋಗ್ಬಿಟ್ಟಾರೆ ನೀರ್ ಕೊಡ್ಸಕಂತ ನಮ್ಮಣ್ಣ ಬಿಟ್ಟ ಬರ ಕುಂತಾನ
ಹ್ಮ್ ಹ್ಮ್
ಹ್ಮ್ ನೋಡಿದ್ರೆ ಬಂದ ಇವ್ರ ಬಿಡ್ತು ನನಗ್ ಏನಾಯ್ತೋ ಗೊತ್ತಿಲ್ಲಾ ನನಗ್ ಸಕ್ಕತ್ ಸೀಟ್ಾಗ ಒಂದು್ ಎತ್ತಿಗ್ ಹೊಡ್ದ ನೋಡು ನನಗೆ ಇರಕ್ಕೂ ಬರ ಬರ್ಲಿಲ್ಲ ಏನ್ ಮಾಡಕ್ಕು ಬರ್ಲಿಲ್ಲ ಇವದು ನನಗ್ ನೋಡಿದ್ರೆ ಆತೈತಿ ನಿಮಮ್ಮ ಮನಗ್ ನೋಡ್ರೆ ಬುಸು ಬಿಡ್ತೈತಿ
ಹ ಹಾ ಹಂಗೆ ಕೆಲೊಬ್ರು ಮನೆಯಲ್ಲಿ ಅವ್ರಗ ಒಂದೊಂದು ಕೆಲವೊಂದು ಇಷ್ಟ ಇದಾಗ ಲಸ್ಟ
ನನಗ್ ಹೆಂಗಾಯ್ತು ಗೊತ್ತಾ ಇದೇನ್ ನಮ್ಮ ಅಣ್ಣನಿಗೆ ಹೊಡಿತಂತ ಹೊಡೆದೈತಲ್ಲ ಅಂತ ನನಗ್ ಸಿಟ್ಟು ಬಂತು ನನಗ್ ಏನಾದ್ೂ ಪೂರ್ವ್ಲಿ ನಮ್ಮ ಅಣ್ಣನಿಗೆ ಓಡದ ನ ಓಡದೈತಲ್ಲ ಇದು ಅಂತು ನಾನು ಕಣಗ ತಗೊಂಡೆ ಎರಡ ಬಿಟ್ಟೆ ನೋಡು ಆಮೇಲ್ ನನಗೆ ಒಂದ್ಥರ ಆಯ್ತಿವ ಓಡ್ದ ಓಡ್ದ ಆದ್ಮೇಲೆ ನಾನ ಏನ್ ಮಾಡಿನ್ ಗೊತ್ತಾ ಮುಸ್ರರಿ ಇರ್ತೈತಲ್ಲಾ
ಹ್ಮ್ ಹ್ಮ್
ಮುಸ್ರ ಇಡ್ತೀನಿ ಮೂಗ ಮೂಗ್ದಾರ ಹ್ಮ ಇಡ್ಕೊಂಡು ಅದನ್ನ ಮಗು ತರ ಇದ್ ಮಾಡಕ ಕುಂತೀನಿ ಮುತ್ಕಡಕ್ ಕುಂತೀನಿ ಯಾಕ ಹಗ ಮಾಡ್್ದೇನೆ ನೀನು ಯಾಕ ಹೊಡ್ದ ಅಂತ ನಿಚ ಅವವಾಗ ಹೆಂಕಗೈ ಗೊತ್ತಿಲ್ಲ ಹೊಡ ಹೊಡಿಯೋದ ಹೊಡೆ್ದ್ ಬಿಟ್ಟೀಿನಿ ಆಮೇಲ್ ಫೀಲ್ ಆಗ್ತಿತ್ತು ಎಪ್ಪಾ ಬಾಳ ಫೀಲ್ ಆಯತದು ಇನ್ನೊಂದ ಏನಂದ್ರೆ ನಮ್ಮ್ ಮನೆ ಎತ್ತು ಇದ್ದು ಎರಡು ಗಿಡ್ಡ ಗಿಡ್ಡ ಗಿಡ್ಡಕ್ಕೆ ಸರಿ ಸರಿ